ಅಲೋ
ಹಾ
ಸುಮ್ನೆ ಒ್ ನಿಮ್ಷ ಎಷ್ಟ ಮಾತಾಡಿದಿ ನಾವು
ನೋಡೇ ಇಲ್ಲ ಹಲತ್
ಹಂಗ ಅದ ಟಾಪಿಕ್ ಸಿಕ್ತಂದ್ರೆ ಹಂಗ ಅದ
ಹ
ನೀವು ಬನೋಸ್್ ಪನಚಂದ ಪಯಪ್ಪಾ
ಯಾವಾಗ
ಇದ ಒಂದ ಎಂಟ ಕಚ್ಚಿದ ಅನ್ಸತ್ತಾ
ಹ್ಮ
ಏನು ಅಬ್ಷಕ ಏ ಮಾಡಕತ್ತ ಅಂದ ಐ ಎ ಮೀನ್ಸ್ ಸೈಟ್ ಅಂದ ಗಪ್ಪೆ ಗಪ್ಪೆ ಆದವ್ನು ಪಾಪ ಆತೂಡ ಪಹದ ಸಂದ ಹ ಮಾಡತಿ
ನಿಂದು ಸೈ ಟ್ಟಂದ್ರೆ ಇಡಬೇಕ ಅವ್ರ
ಸೈಟ್ ಅಂತಂದ್ರೆ ಅರ್ಷಕ್ ಇಡ್ತಂತು ಅಂದ ಅವನು ಇಡ್ತಿಂತು ಆತ ಮತ್ತಾಳಿ ಎಲ್ಲ ವಳರ್ತ ನುಡುಗ ಹದ ಸ ತ ಅವಶ್ಯಕ ಅಥವಾ ಸೈಟ್ನಾಗ ಇಲ್ಲೋ ಅಂದಿದ್ನ ಅಂದ್ರ ಒಂದ್ ತಾಸಸ್ ಮಾತಾಡ್ತಿತ್ ನೋಡ
ಹ ಅದೇ ಅವನ್ ಈ ಟ್ರಿಪ್ಪಿ ಕರ್ಕೊಂಡೋಗ
ತಿಪ್ಪಿ ಕರ್ಕೊಂಡಾಗ ಒಟ್ಟವ
ನನ್ಗ ಹೇಳದ ರಕ್ಕಾ ಹಂದಗಡೆ ಹಾಕ ಆತ್ಲಿ ನಾನ್ ನೋಡ್ಕೋತೀನ್ ಬಾ
ಹ್ಮ
ಅಂಬಾ ಟಿಕೆಟ್ಿಕಟ್ ಏನು ತಗಸ್ಬೇಡ ರೊಕ್ಕ ಆದ್ರ ನಾನ್ ನೋಡ್ಕೋತೀನಿ ಹಿಂದಗಡೆ ಹಾಕತಂದ
ಹಾ
ಕೆಲಸ ಇಲ್ ಮನೋಜ ನಾ ಇಲ್ಲ ಐ್ ಸಾವಿರ ರೂಪಾಯಿ ಕೊಟ್ಟರು ಕೋಚಿಂಗ್
ಹಡ್ತಾರಲ್ಲಿ ಮನ್ಯಾಗ ಓದಿ ಅಂದ್ರ
ಹ ಮು ಅಡಾಕನ್ನ ಮಷ ಅಂತ ಇಲ್ಲ ಐದು್ ಸಾವಿರ ಅ ಸ
ಅಲ್ಲೇ ಸ ಐತಿಲ್ಲಲ್ಲ ರೊಕ್ಕಾಲ ಟೈಮ್ ಹೋಗುತ್ತಲ್ಲಿ
ಎ ಟಾಯಮ್ ಉಳಿವ ಏನು ಇಲ್ಲ ಟೈಮ್ ಹೀಗೇ ಮಾಡ್ಬೇಕಕ್ ಮಾಡಿದ
ಸುಮ್ನೆ ಹ ಅ್ೈತೆ ಸುಮ್ಮ್ನೆನೋ ಒಂದು ಟ್ರೈ ಮಾಡದು ಸುಮ್ಮ ಅವ್ದ ಹೇಳ್ದಪ್ಪ ಚಾನ್ಸಸ್ ತುಂಬಾ ಎಕ್ಸ್ಪೀರಿಯೆನ್ಸ್ ತಗೊಳೋದಾ ಮುಂದ್ ಹೆಂಗಿದ್ರ ಕಂಪ್ನಿ ಐ ಇತಲ್ಲ
ಅದೇ
ಅಷ್ಟ ಈಗ ಎದ್ದ್ ಬಿಟ್ರ ನೋಳೆ ಸಿಯರ್ ಡಿಯಾರ್ ಬಿಟಾರ್ ಸಿಯರ್ ಪಪ್ಪಿ ಬಿಟಾರ
ಅದೇ ಅದೇ ಯಾವ್ದ್ ಬಿಟ್ಟಾರ
ಸಿಆರ್ ಸಿಆರ್ಪಿ ಇದೆ ಸಿಆರ್ ಪಿಎಫ್
ಸಿ ಆರ್ ಪಿ ಅಪ್ಪ
ಹ ಆಮೇಲೆ ಇದ್ ಬಿಟ್ಟಾರ ನೋಡ ಸಿಆರ್ ಡಿಆರ್ ಡಿಆರ್ ಬಿಟಾರ್ನೋಡ
ಅದು ಡಿ ಆಾರ್ ಬಿಟ್ಟಾರ್ ಬಿಡು ಹ
ಸ ರಪ ಕೊೋಣ
ಸಿಆರ್ ಪಿ ಎಫ್ ಬೇಕಾಗಿ ನನ್ ಸಿಐ ಎಸ್ ಎಪ್ ಏನ್ರ ಇದ್ರ ಹೇಳ
ಸಿ ಐ ಎಸ್ ಎಫ್ ಇಲ್ಪಾ ಕಲ್ೋಗಿ ಎಲ್ಲದಕ್ಕೂ ಕಲ್ೋಗಿಬೇಕ ಈಗ ನೋಡಿಗ್ ಹೆಂಗ್ ಹೆಂಗ ಆಕ್ತೀನಿ ಹೊಸು ಹಕ್ತೀನಿ ಈಗ ನಾನ
ನಾ ಒಟ್ಟ ಹ್ತೀನಿ
ಪಿಸಿ ಗೀಿಸಿ ಒಟ್ಟು ಹಾಕಿ ಸೈಟ್ ಕೆಲ್ಸ ಮಾಡುದು ಎಕ್ಸಾಮ್ ಬರದು್ ಬಂದ್ಬಿಡದು ಹ್ಮ್ ಹ ಸುಮನೆ ರೊಕ್ಕನು ಎಷ್ಟು ಮತ್ತ ಇವು ಮನ್ಗನ್ ಕಾಟ ಮನಗನ್ ಕಾಟ
ಅದಕ್ಕ ಹಗೆ ಅಲ್ಲೇ ಸೈಟ್ನಾಗ ಒಂದಿಟ್ಟ ರನ್ನಿಂಗ್ ಇನ್ನಿಂಗ್ ಮಾಡು
ಅಯ್ಯೋ ರನ್ನಿಂಗ್ ರನ್ನಿಂಗ್ ಮಾಡ್ ತಲಿ ತಿರಿ ಕೃಷುಲ್ಲ
ಹ ಈ ಹೆ್ಯಾಂಗಾದ್ರೂ ಕೂಳ ಕಮ್ಮಿ ಆದದ ಕೂಳ್ ಕಮ್ಮಿ ಹೊಡಿ
ಹನ್ಲೆ ಕಮ್ಮಿ ಆಗತ್ತೈತೆ ಅದೇನ್ ಇ ಅಲ್ಲ ಕಮ್ಮಿ ಆಗತ್ತೈತೆ ಅದ
ಹ್ಮ್
ಅವ್ರೊಕ್ಕ ಕಂಜರ ಕಳ ಕಮ್ಮ ಆಗುತ್ತಾ ಎಲ್ಲದ ಕಮ್ಮ್ ಆಗತ್ತ ದೋಸ್ತ ದಿನಕ್ ಮುನ್ನೂರು ರೂಪಾಯ ಅಂತ ಅಂದ್ರೆ ಆ ಅಂಗ್ಗಳಿಗೆ ಒಂಬತ್ ಸಾವಿರ ಆಗುತ್ತಾ
ಇಲ್ಲಾ ಇಲ್ಲಿ ಕೇಳಲಿ ಈ ಮೂರ್ ಮೂ ನಾವವು ಮೂರ್ ಮೂರ್ ಮಂದಿ ಕೊಡಿದೀವಿ ಅಂದ್ರೆ
ಹ್ಮ್
ಇಪ್ಪತ್ತೈ್ ಸಾವಿರದಾವನ ಅಡ್ಲಿ ದಾವಕ್ ಹೋಗೋಣ
ಹ್ಮ್
ಹ ಆದಿತ್ಯ ನಂತವ್ರು ಬಂತತ್ರು ಬಂದ್ರೆ ಮುಗ್ದ ಹೋಯ್ತಾವ್ ಇಪ್ಪತ್ತೈದ ಸಾವ ಅಲ್ಲೇ ಆಕ್
ಇಲ್ಲ ಅಕ್ಕ ಅಲ್ಲೇ ಎಣ್ಣಿ ಇಡ್ತಾರ ಅವರು ಇಲ್ಲೇ ಎಣ್ಣಿ ಇಟ್ಟ ಬಿಟಿರ್ತಾರ ನಾ ಎದಕ್ ಬಂದೀಿನಿ ಈಗ ಎಮಟೆಕ್ಕಿಗೆ ಮನ್ಯ ಕೇಳೋದು ತಪ್ಪಲ್ಲ ಸುಮನೆ ಮನ ಕಳ್ಕಪ್ಪ ಅ ಅರ್ತ್ ಾರ್ ಬಂತ ಅಂತಂದ್ರೆ ಒಂದ್ ವರ್ಷ ಖರ್ಚು ಮಾಡನಿ
ಆರಾಮ
ಆಮೇಲೆ ಸ್ಕಾಲರ್ಶಿಪ್ ಒಂದು ಬರ್ತಿರುತ್ತಾವು ಒಮ್ಮಮ್ಮಿ ನಾ ಬ್ಯಾಡ ರೊಕ್ಕ ರೊಕ್ಕ ಬ್ಯಾಡ ಅಂದ್ರರು ಕೊಟ್ಟಕ್ ಕಳಸ್ತಿರ್ತಾರ ಅಂತವ್ರೊಕ್ಕ ಮತ್ತ ತರ್ತಾ ಹಂಗಾಗಿ ವಿಚಾರ ಮಾಡಿ ಬಂದಿನ ಕಿರಣಣ ಮತ್ತೇನಿಲ್ಲ ಮಾಡಬೇಕು ಇರಬೇಕು ಅಷ್ಟ ಹತ್ತು ಸಾವಿರ ಉಳಿತಿತ್ತಲಾ ಹನ್ನೊಂದು ಒಂದಿರ ಆಗಷ್ಟ ಅದಾ ಹತ್ತು ಸಾವಿರ ಉಳಿಲ್ ಉಳಿಿಲ್ಲ ಅನ್ನೋದು
ಹ್ಮ್
ನಿಮ್ಮ್ದ ಏನ್ಡೈತಿ
ನಾ ಏನ್ ನ ಅವನ ಅದು ಇನ್ಕಮ್ ಕಾಸ್ಟ್ ಮಾಡಕ್ ವಚ್ ಮೂರೂರ್ ಮಟ ನಿತ್ ಬಂದಿತ್ತು
ಹ್ಮ್ ಕೆಲಸ ಆತಿಲ್ಲ ಹ್ಮ್ ಮತ್ತೆ ಕ್ಲಾಸಿಗೆ ಹೋಗಿಲ್ಲ ನೀನ್
ಇಲ್ಲೂ ಮರ ಮುಂಜಾಳೆ ಎಂಟಕ್ಕೆ ಹೋಗಿ ಕ ತಿನಲ್ಲಿ
ಜಯ ಅಪ್ಪ ನಷ್ಟ ಮಾಡಡೋಯ್ಬಟ್ಟಿಯಾನ
ತ್ತ ಬಂದು ಕಣ್ಣು ಒಂದು ಐವತ್ಂದಿ ನಿಂತತ್ ಬಿಟ್ಟಾರ ಅ ಅಕಿ ಅರಕೆ ಬಂದಾರತ್ತ
ಜೈಅಪ್ಪು
ಕೋವಿನ ಅದ್ರೊಳ ಸರ್ವರ್ ಪುಲ್ ಬೀಜಿಪಾ ಹೋದ್ರೆ ಎಡ್ ಎಡ್ ತಾಸ ಸರ್ವರ್ ಹೋಗಕಿತ್
ಹ್ಮ
ನಾ ಮುಂಜಳೆ ಒಂಬತ್ತು ಕವಿ ನಿಂತೀನಿ ಆರ್ಡ್ರ ಮಟ್ಟ ಹೋಗೀಿನಿ ಒಟ್ಟನ್ ನಾಕ್ ಮಂದಿದ್ ಐ್ತದು
ಹಾ
ನಾಕ್ ಮಂದಿದ ಆಯ್ತು ಆ ಸುಳಿ ಮಕ್ಳು ಊಟಕ್ ಹೋದ್ರು ಇನ್ನಿನ್ ನಾಲ್ಕಕ ಬರ್ತ
ಜೈ ಅಪ್ಪ ವಜದ ಮತ್ತೆ ತ್ಯಾಗಿ ಈಗ ನಾಳ ಹೋದು ನೋಡೆ
ನಾಳೆ ಇಂಗ್ಲೀಷ್ ಒಳಗ್ ಹಾಕಿಸ್ಬಿಡ್ತೀನ ಅಷಕ್ ಇಂಗ್ಲಿಷ್ ಒಳಗೆ ಎಡಿಟ್ ಆಪ್ಷನ್ ಅದೆ ಮುಂದೆ ಅ ಇದು ಈಗ ಅಪ್ಲಿಕೇಶನ್ ತೊಂದ್ರ ತೋತದ ಇದನ
ಹ್ಮ್
ಮುಂದ ಮಾಡಸ್ತೀನ ಅದನ್ ರದ್ದು ಮಾಡಿ ಶ ಈ ಇನ್ನೊಂದ್ ಹದಿನೈದು ದಿವ್ಸ ಅದು ರೇಷನ್ ರೇಷನ್ ತಗೋಬೇಕು ಯಾಕಂದ್ರೆ ಈಗ ಇನ್ಕಮ್ ಕಾಸ್ಟ್ ತುಂಬಾ ಅನಾ ತರತ್ಲ
ರೇಷಾನ್ ತಗಕದ್ರೆ ಇನ್ಕವತ್ತು ರೂಪಾಯಿ ನಾನ
ಇಲ್ಲಿ ಎಲ್ಲಾ ಕಡೆ ತೋಳ ಹತಾರ ನಾವ್ನದು ಒಟ್ಟು ಮುದುಕಿ ಮುದುಕೂರು ಒಟ್ರು ಬಂದ್ಬಿಟ್ಟಾವ್
ಕ ಹ
ರೇಷನ್ ಬರ್ಲಾರ್
ಇನ್ ಕಮ್ಮಿ ಬಂದಾರ ನೀಗ
ಹಾ
ಜಯ ಟೈಮ ನೋಡಲ್ಲ
ನಾವ್ ತಲಿ ಯಪಾಯ ಏ ನಾವ್ ಅಪ್ಪಾರರು ನೋಡಿದ್ರು ನೋಡಿದ್ರು ಓ ನಾನ್ ತೋಂದ್ರ ತೋಂದಿತ್ತು ಬಿಟ್ರ ಬಿಟ್ಟಿತ್ಲ ಇಂಗ್ಲೀಷ್ ಒಳ ಮಾಡಿಸಿ ಬಿಿಡು ಅಂದಾರ
ಹ್ಮ್ ಈ ನಮ್ದ ಕನ್ನಡದಾಗ ಹೆಂಗ ಐತಿ ಅಲ್ಲೇ ಈ ಸಲ್ತ ಡ ಇದ ಪಿಸಿ ಪಿಸಿ ಎದಕ್ ಆಗಕತಿ ತ ಎದಕ್ ತೊಳೋಂತ ಹೇಳ ಅದು
ಪಿಸಿಗೆ
ಪಿಸಿಗೆ ಹೌದ ಅಲ್ಲ ಪಿಸಿಗೆ ಅದಕೆನ್ ಏನು ಡಾಕ್ಯುಮೆಂಟ್ಸ್ ತೊಳತಾನ ಏನಾರದ ಹಂಗ
ಹೌದು ಮತ್ತ
ಅಲ್ಲಿ ಇದ ತೊಳತೈತ್ ಬಿಡು ಆಲ್ರೆಡಿ ಓಹ ಅಲ್ಲಿ ಜಿ ಅಭಿಷೇಕ್ ಬಂದಿಲ್ಲಲ್ಲಂದ ಅಭಿಷೇಕ್ ಡದಪ್ನವರ್ ಬಂದೈತಿ
ಹಾ
ಮತ್ತ ರಿಸೆಕ್ಟ್ ಆಗತ್ತೆ ಏನದ
ಅದಕ್ಕೆ ಅದಕ್ಕೆ ಅಂಜಿಕೆಯೋ ಅಪ್ಪ
ಹ್ಮ ಮತ್ತೆ ಹಂಗೆ ಆಗತ್ ಅನ್ಸುತ್ತ ನ ನನ್ಗು ಅದ ನಂದು ಇನ್ಕಮ್ ಒಳಗ ಹಾಕಿದೆ ಎರಡ್ ಸ್ಟೆಪ್ ಹಾಕಿ ನಿಮ್ ಮೂರ್ನೆೇದು ಐತಿ ಇನ ಆ ಮಕ್ಕು ನೆಟ್ವರ್ಕ್ ಬರ್ಲಿಲ್ಲ
ಹಾ ಹಾ
ಫೀ ಹಾಕ್ಬೇಕು ಫೀ ಏನ್ ಬಿಡು ನಡಿತೈತಿ ಅಂದ್ರೆ ಓತ್ ಬಿಡು ಈಗ ಅಭಿಷೇಕ್ ಜಿ ಅಭಿಷೇಕ್ ಐತಿ ಕೆಳಗ್ ಅಭಿಷೇಕ್ ಹುಡದಪ್ನೋರ್ ಐತಿ ಹಾ
ನಾನು ಅದಿಕ್ಕೆ ಅಂಜ್ ಅಂಜ್ ಹಾಕೊಳಗಿನ ಮರ ರಿಜೆಕ್ಟ್ ಜೆಕ್ಟ್ ಆಗಿತ್ತತ್ತ
ಏ ಯಪ್ಪ ಈಗ ಆಯಕ್ ಬಿಟ್ಟೀನಿಗ ನಾನು
ಎದಿಟ್ ಅಪ್ಚನ್ ಇ ಬಿಡ್ತೀನಿನ ಅಂದಾರತ್ತ ಏನ್ ಈ ಸುಳಿ ಮಕ್ಳದ ಏನು ತಿಳಿಯಲಗೇತಿ
ನಾಳೆ ಯಾರಿಗಾರ ಒಂದ್ ಮಾತ್ ಕೇಳ್ತೀನಿ ಅವ್ರ ಏನಾರ ನಡಿ ತಂದ್ರ ನಡಿಲಿಲ್ಲ ಅಂತಂದ್ರೆ ರೊಕ್ಕನ್ ಹಾಕಕ್ ಹೋಗಲ್ಲ ಕಟ್ಟಕ್ ಹೋಗಲ್ಲ
ಹತ್ತೆ ಮಾಡ
ಅಪ್ಪಿ ತಪ್ಪಿದ ಮರಯ
ಸುಮ್ನೆ ಮತ್ತ ರಿಜೆಕ್ಟ್ ಆಗ್ಬೇಕು ಕ್ಕೋ ಏಳೂವರೆ ನೂರು ಡಮ್ಮ
ಏಳ್ನೂರ ನೂರು ಡೋಮ್ಮ ಮಾನ್ಸಿಕಕ್ ಸ್ವಯಾಮ ಒಂದದ ಮೊದ್ಲ
ಹ್ಮ ಹ್ಮ
ಐದನೂರು ರೂಪಾಯಿ ಬಸ್ಸಿಂದ ಹೋಗಿದ್ದಿಕ್ಕೆ ಎರಡ್ ದಿನ ನಿದ್ದೆ ಇದ ಆಗಿಲ್ಲ ಹೆ ಹೆ ಹ ನಂದು ಟೈಮ್ ನೋಡಿ ಕಿರಣ್ ಹೆಂಗೈತಿ ಈ ನಮ್ ಮಾವನ್ ಕಂಪ ಹೇಳಿದ್ನಲ್ಲ ನಮ್ಮ ಮಾವನು ಇ ನಮ್ಮ ಮಾವಗೆ ಹೇಳಿದ ಕಂಪ್ನಿದವರು ನನ್ನ ಮೆಸೇಜ್ ಮಾಡಿಲ್ಲ ಫೋನು ಮಾಡಿಲ್ಲ ಅವ್ರು
ಹಾ
ಯಾರೋ ಒಬ್ಬ ತುಳಸಿ ಕುಮಾರ್ ಅಂತ ಮಾಡ್ಯನ ಮಾಡಿದ್ ಮರ್ದಿನ್ ಮಾಡಿದ್ ದಿನಾರಿನೇ ಊರಿಗೆ ಹಯ್ಬಿಟ್ಟಾನ ಅಂತವ ಕಾಶಿ ಹೋಯ್ಬಿಟ್ಟನವ
ಹ್ಮ್
ಹಾ ಇ ಇದ ನ ಎದ್ ಗೊತ್ತಾನ ನಮ್ಮೂರನ ಒಂದು ಅಂತ ಹೇಳಿದ್ನಲ್ಲ ನಾನು ಅವ ಹೇಳಣ ಕಂಪ್ನಿಿಗೆ ಹೇಳಣ ನ ನಂಬರ್ ಕೊಟ್ಟಾನ
ಹ್ಮ
ನಂಬರ್ ಕೊಡೋಣ ಅವರು ಸಂವಿಧಾನಂತೇಳಿ ಕಂಪ್ನಿ ಹೆಸರೋದು
ಹ್ಮ್
ಆ ಕಂಪನಿಯವ್ರ ನನಗ ಕಾಲ್ ಮಾಡಿ ನೀವು ಸೋಮಾರ ಬರ್ರೀ ಇಂಟ್ರವ್ಯೂ ಐತ ಅಂತ ಅವವ್ರ ಹೇಳ್ಯಾರ
ಹ್ಮ್
ಯ್ಯ ನೋನ್ ಇವ್ರ ನಮ್ಮ ಮಾಮಾರ್ ಕಂಪ್ನಿ ಇವರ್ಗ್ಯಾಾಕ ಸುಮ್ನೆ ಬೆಂಗ್ಳೂರ್ಕ್ ಹೋಗ್ಲಿ ಬ್ಯಾಡ್ ತಡಿ ಅಂತ ತಿೇಳಳ್ಿ ಬಿಟ್ಬಿಟ್ಟೀನಿ ಅದು ಈಗೇನ್ ಕಂಪ್ನಿ ಬಂದಿನಲ್ಲಾ ಈ ಈ ಕಂಪ್ನಿ ಅವ್ರದ್ದದು ಇಂಟ್ರವ್ಯೂ ತೋದ್ ನೆಂದವ್ರು
ಹಾ ಹಾ
ಪಾಪ ಹೋಗ ನಾನು ಏನ್ ಮಾಡೀಿನಿ ಸುಮಾರು ನನ್ಗೆ ಆಗಂಗ ಇಲ್ ಬಿಿಡು ಸೊ ನಾನ ಅಲ್ಲ ನಾನು ಒಟ್ಟ ಹಿಂಗ ಹೊಟ್ಟೆ ಯಕೋತ ಬಂದೀನಿ ಅವಾಗ
ಹ್ಮ್
ಏ ನಮ್ಮ್ ಮಾವಾಗ ಏನ್ ಹೇಳಿನಿ ಇಲ್ ಮಾವ ಅದು ಸುಮಾರು ಹೋಗ್ಬೇಕಿತ್ತು ಹೋಗದಾಲಿಲ್ಲ ಅಂತ ನಾನ್ ನಿನ್ಗ ಅವತ್ತ ಏನಯಲ್ಲಾ
ಹಾ ಹಾ ಹಾ
ಅದು ನಮ್ಮ ಅವ್ನ ಕಂಪ್ನಿನೇ ಅಲ್ಲದು ಈ ನಮ್ಮ ಈ ಸತ್ತು ಬಂದನ ಈ ಕಂಪ್ನಿಯ ಅವ್ರು ಕರೆದಿದ್ದದು ಹ ಪಾಪ ಏ ನೀ ಇಲ್ಲೋ ನಿಮ್ ಕಂಪ್ನಿಯ ಅವರು ನನ್ಗ್ ಫೋನ ಹಚ್ಚಿಲ್ಲ ಅದನ್ನೇ ಹೇಳಿಲ್ಲ ಮೆ ಸೇಜು ಮಾಡಿಲ್ಲ ಇಂಟ್ರವ್ಯೂ್ ಕರೆದೇ ಇಲ್ಲ ಅಂತೇಳೀನಿ ಅವ್ರ ಅವ ಪೂರ್ ಅಚ್ಚೆ ಇಲ್ಲ ನನಗ ಆಚಾರ ಸೋಮವಾರ ಬರ ಅಂತೆ ಸೋಮವಾರಕ್ಕೆ ನ ಹೋಗಿಲ್ಲ ಇಲ್ಲಿವರೆಗೂ ಬಿಟ್ರ ಅವ್ರು ಇವತ್ತೇನ ಎತ್ತಿ ಮುಂಜೆಲ್ ಪೊಲೆ ಚನ್ನಿ ವಿದ್ಯಾ ಕಂಪನಿಗೆ ಮುಂಜೆಲ್ಲ ಹಸದಾಗ ಇಲ್ಲೂ ನಿಮ್ದ ಒಂದು ಸ ನಮ್ದು ಹೆಚ್ ಆರ್ ಒಂದು ವೀಕ್ ಔಟ್ ಆಫ್ ್ಟೂಷನ್ ಅದಾರ ನೀನು ಬರಕ್ ಹೋಗ್ಬೇಡ ನ ಹೇಳ್ತೀನಿ ನಿಿನಗೆ ಟೂ ಡೇಸ್ ಬಿಫೋರ್ ಅಂತ ಹೇಳ್ಯಾರ ನಾನು ನಮ್ಮ ಊರ ಕಂಪ್ನಿ ಯಾರು ಮಾಡ್ತಾರ ಅವ್ನಿಗೆ ಹಚ್ಚಿನಿ ಅವ ಡೈರೆಕ್ಟ್ ಎಮ್ ಡಿ ರಜಿ ಮಾತಾಡಿ ನನ್ ಡೈಕ್ಟ್ಗ ತಗ್ಬಿಟ್ಟೆ ಇಲ್ಲಿ
ಹಾ ಹಾ ಹಾ ಹಾ ಹಾ
ತತ್ತುು ಇವ ಪಾಪ ಇವ ಹುಡುಗ ಅವವಾಗಕ್ಕೆ
ಇವ್ರುಚ್ಚ ಇಲ್ಲ ಅಂದಂಗಗೆ
ಹ ಓಹ್ ಇವನು ಹಚ್ಚೆ ಇಲ್ಲಲೆ.
ನೀ ಅವ್ರನಂತೇಳಿ ಇವ್ರಿಗೆ ಹೇಳಿ ಇಲ್ಲ ಅಂತ ಹೇಳಿ.
ಇಲ್ಲ ಅಂತ ಹೇಳ್ಬಿಟ್ಟೀನಿ. ನಮ್ಮ ಮಾವ ಅಲ್ಲ ಹೊಡ್ಕೊಳಗತ್ತಾನ. ಏ ಏನ್ ಬರೋಬ್ಬರಿ ಅಲ್ಲ. ನಮ್ಮ್ ಮಾವ ಹೊಡ್ಕೊಳೋಗತ್ತ ನಾ ಎಲ್. ಕಂಪನಿ ಹೊಗಿ- ಲ್ವಾ ಅಂತ ಹೇಳಿ ನಮ್ ಮಾವಾಗ ಏನ್ ಗೊತ್ತ ಹಣೆಬರಹ ನಮ್ಮ್ ಮಾವ ಕಂಪ್ನಿ ಅದ. ಫೋನ್ ಹಚ್ಚಿಲ್ಲ.
ಈಗ ಈಗ ಹೇಳ್ಬೇಕಿಲ್ಲ ಮಾಮ ಹಿಂಗ ಆಗೇತಿ ಅಂತ ಹೇಳಿ.
ಈಗ ಹೇಳಿನಿ ಆಗಲ್ಲೇ ಚಲೋ ಆತ ಬಿಡೋ ಯಾವ್ದರ ಒಟ್ಟ ಸೇರಿ ಅಂದ. ಆತ ಅನ್ಕೊಂಡೆ. ಒಟ್ಟ ಅವಗೇನು ಅಭಿಷೇಕ್ ಸೇರ್ಬೇಕು ಒಟ್ಟೆಲ್ಲಾರ.
ಅಭಿಷೇಕ್ ಒಟ್ಟ ಮನೆಯಾಗ ಇರಬಾರ್ದು.
ಅದೇ-
ಹಂಗ ಅದ ಅಭಿಷಕ್ ಮನ್ಯಾಗಿದ್ರ. ತ್ರಾಸ ಭಾಳ ಆಗುತ್ತ.
ಹ್ಮ್ ಹ್ಮ
ಹಂಗ ಕಿರಣಾ ಏನ್ ಮಾಡ್ತಿ ಕಿರಣಾ ಹೊಳ್ಳಿ ಹಚ್ಚ.
ಹೊಳ್ಳಿ ಹಚ್ಚ್ಲಾ.
ಹಚ್ಚ ಹಚ್.